.. ಹಲೋ, ಹೇಕು, ಬೈ. .. ಕೇಳಿಕೊಂಡು, ಬಂದಿಧಾನ? ..
ಹ್ಮ್ ..
ನಮ್ಮ್, ಅಕ್ಕನ್, ಪೆನ್, ಇಟ್ಕೊಂಡ್, ಬಂದ್ಬಿಟ್ಟಿ ನ ನಾನ್, ನೀಟ್ದಾಗಿ? .. ನೀಟ್, ಎಕ್ಸಾಮ್ದಾಗ, ಹ. .. ನಮ್ಮ, ಅಕ್ಕಮ್ಮನ್, ಬಾರಿಯೋಕೆ, ಬಂದಿರಲ್ಲ? .
ಹ್ಮ ..
ನೀಟ್,, ಎಕ್ಸಾಮ್, ಪೆನ್, ಇಟ್ಕೊಂಡ್ ಬಂದ್ಬಿಟ್ಟೀನಿ! ಬೇಜಾರು, ಹಾಗುತ್ತೆ, ನೋಡಿ. . ತನ್, ನೋಡಿ?, ನಮ್, ಅಕ್ಕ? .. ಕರುಣೇಬರುತ, ನಮ್ಮ ಅಕ್ಕನ, ನಂಬರ್ .. ಹ್ಮ ..
ಯಾರುಲೇ? .
ಬಾಗಲ್ಕೋಟ್, ಓ, ಬಾಯ, ಬಾಗಲ್ಕೋಟದ ಇರ್ತಾರಲ್ಲ? ..
ಹ್ಮ ..
ಅದು, ಸ್ವಲ್ಪ ಬೇಜಾರು, ಆಗುತ್ತೆ, ಅಷ್ಟೇ? ..
ಹ್ಮ
ಮತ್ತೇನ ಆಗಲ್ ಬಿಡುವ ಅಷ್ಟೊಂದ ಏನ ಆಗಲ್ಲ. ಅವ್ರೇನು ವಾರ ವಾರ ಊರಿಗೆ ಬರ್ತಾರ ನಾವವು ತಿಂಳಕೊಂಬ್ ಹೋಗ್ತೀವಿ.
ವಾರಕ್ಕೊಮ್ಮೆ ಹೋಗ್ತಾರೆ ಊರಿಗೆ.
ಹಾ ಬಸ್ಪ್ರ ಐತಲ್ಲ
ಸಿದ್ದರಾಮಯ್ಯ ನಾನಿನ್ನ ನಂಬಿದೆ. ಜಗವೆಲ್ಲ ನಿನ್ನ ನೋಡಿಂಬದೆ. ಹ್ಮ್
ಹೆಂಗ. ಬರಬರ ಆ ಅಮ್ಮಾರ ಹ್ಮ ಸಿದಿದ್ದ್ರಾಮಯ್ಯೆ ಮಾಡ್ಯ ಆಧಾರ್ ಕಾರ್ಡ್ ಪ್ರೀ ಮಾಡೆಯ
ಮತ್ತೇನ್ ಮಾಡ್ಯ
ಮತ್ತೆನ್ ಮಾಡ್ಯ ಯಾರ ಮಾಡ್ಯ ಯಾರ ಮತ್ತೇನ್ ಮಾಡ್ತಾರ ಮಾಡ್ತಾರ.
ಹ
ಹ
ಹ್ಮ್
ಅದನು ಮಾಡಿನ.
ಹ್ಮ್
ಹೋದಿಲ್ಲ ಬರೀ ಹೂವನ್ ಆತ ಅಲ್ಲ
ಬೈ ನನ್ನ ಹತ್ರ ಒಂದ ಇದಗ ಯಾವ್ದ ತೆಂಗಿನ ಗಿಡ ಐತಿ.
ಹ
ಅದು ಎಷ್ಟ ರ್ಬಿಡತ್ತೆ. ನ ಹತ್ರ ಒಂದು ತೆಂಗಿನನ್ಕಾಯಿ ಐತಿ ತೆಂಗಿನ ಮರ ಐತಿ ಗಿಡ ಗಿಡ ಐತಿ ಮರ ಅಲ್ಲ. ಎಷ್ಟ ವರ್ಷ ಆದ್ಮೇಲೆ ಕಾಯಿ ಬಿಡತ್ತಂತ.
ಒಂದ ಐದು ಇನ್ನೊಂದ ನಾಕೈದು ವರ್ಷ.
ಹೌದಾ ನ ತೆಂಗಿನಕಾಯಿಂದ ಏನ್ ಯೂಸ್.
ಏ ಭಯ ಎಲೆಕ್ಟ್ರೋ ಎಲೆಕ್ಟ್ರೋ ಸಿ .
ಏನ್ ಇಲೆಕ್ಟ್ರ.
ತ್ರ ಅಲ್ವಾ ಇದಿ ಇರ್ತವ. ಏನಾಯ್ತು ಅಪ್ಪಾ ಎತ್ತು. ಅ ಏಂದ್ರ ನಾವು ಕುಡುದು ಅಂದ್ರೆ ಒಂದ್ ಗ್ಲುಕೋಸ್ ಬಿಟ್ಟಂಗ ನಮಗ ಅದು ಒಂದ್ ಗ್ಲುಕೋಸ್.
ಒಂದು ಗ್ಲುೂಕೋಸಾ.
ಹಾ ಒಂದು ಗ್ಲುಕೋಸ್ ಬಟ್ ಡಬ್ಬಿ ಇರ್ತಾರಲ್ಲ ಮಗ. ಅದ್ರಷ್ಟು ಸ್ಟ್ರಾಂಗ್ ಐತಂತದ. ಸೌರಂದ್ರಪ್ಪ ನಿನ್ನೆ. ಕತರೆಜ ಸಾರ
ದಿನ ಒಂದೊಂದು ಗ್ಲುಕೋಸ್ ಏರಿಸ್ಕೇಬೇಕ್ ಹಂಗ್ ಅಂದ್ರೆ.
ಅಂದ್ರೆ ಅಂದ್ರೆ ಗ್ಲುಕೋಸ್ ಅಂದ್ರೆ ಅದ ಅಲ್ಲ ಒಂದ್ ಸೆಲ್ ಕುಡ್ದಂಗ ನೋಡಪಾ ನಾವು ಒಂದು ತೆಂಗ ತೆಂಗಿನಕಾಯಿ ಕುಡುದ್ರ ಒಂದ್ ಸೆಲ್ ಕುಡ್ದಂಗ.
ಒಂದು ಸೆಲ್ಲ.
ಸೆಲ್ ಸೆಲ್ಲ ಕೊಡ್ತಂಗ. ಗಟದ ಅದಕ್ಕ ತೆಂಗಣಿಗೆ ಕುಡಿ ಅಂತಾರ ನಾ ನೋಡಿದ್ರೆ ಇಲ್ಲಿ. ಅದ ಏನುತೀರ್ತಿ.
ಏನ ಏನಾಗತ್ತೆ ಅದನ್ನ ಕುಡಿದ್ರೆ ಮತ್ತೆ.
ಚಲೋ ಅಂತಪ್ಪ ಅಂದ್ರೆ ಒಂದು ಸೆಲ್ ಕುಡ್ಡಂಗೊ ನಂಗು.
ಸೆಲ್ಲಂದ್ರೆ ಏನು
ಸೆಲ್ಲ್ ವಾಟ್ ಈಸ್ ಸೆಲ್ಲ್.
ಸೆಲ್ಲ್ ಇಸ್ ಎ ಸೆಲ್ಲ್ ಇಟ್ ಇಸ್ ಎ ಫಂಕ್ಷನ್ ಅಲ್ಲಿ ಯೂನಿಟ್ ಆಪ್ ಸೆಲ್ಲ್.
ಫಂಕ್ಷನ್ ಯೂನಿಟ್ ಆಫ್
ಹ್ಮು
ಮೈಕ್ರೋ ಆರ್ಗಾನಿಸಮ್ ಅಂತ್ ಹೊಡಿ ಗೂಗಲ್ದಾಗ್ ಹೊಡಿ ವಾಟ್ ಇಜ್ ಸೆಲ್ಲ್ ಅಂತ್ ಬಡದರೆ ನೋಡ್. ಡೆಫಿನಿಷನ್ ಗೊತ್ತಿಲ್ಲ ಒಂದ್ ಸೆಲ್ಲ್ ಡೆಫಿನಿಷನ್ ಎಲ್ಲರಿಗೂ ಗೊತ್ತಿರತೈತಿ. ನಿನ್ಗ್ ಗೊತ್ತಿಲ್ಲಂದ್ರೆ ಹೆಂಗ ಗೊತ್ತಿಲ್ಲ.
ಗೊತ್ತು ಬಾಯಿ ಬಟ್ ಸೆಲ್ಲ್ ಕುಡುದಂಗ ಸೆಲ್ಲ್ ಕುಡಿಯಾಕ್ ಆಗಲ್ಲ ಬಾಯಿ.
ಸೆಲ್ಲ್ ಅಂದ್ರೆ ಅದು ಅದು ಒಂದು ಸೆಲ್ಲ್ ಕುಡ್ದಂಗ ಆ ಟೈಪ್ ಹೇಳಿದ್ರ ಅವರು.
ಹ್ಮು
ಆ ಟೈಪ್ ಅದು ಒಂದ್ ಏನ್ರ ಕುಡುದ್ರಂದ ಒಂದ್ ಸ್ವಲ್ಪ ಶಕ್ತಿ ಅಂದ್ರೆ ಒಂದ್ ಇದು ಕೊಡ್ದಂಗ ನೋಡಪ್ಪಾ ನಾವು
ಅಂತಂದ್ರ ಅದಕ್ಕ ನಿಂಗ್ ಹೇಳಿದೆೆ.
ಹ್ಮು ಹ್ಮು. ನಾನ್ ಮೊದ್ಲಿಗೆ ದಿನ ಏಳ್ನಿರ್ ಕುಡತಿದ್ದೆ ಬಯ್ಯಾ ನಾನ್.
ಈಗ್ ಏನ್ ಆಯ್ತ್.
ಈಗ ದುಡ್ಡಿಲ್ಲ ಬಯಿ ಇಪ್ಪಟ್ಟಿಂದ ಕುಡಿತೀನಿ ಈಗ ಬಯಿ ಬಂತಲ್ಲ ದುಡ್ಡು ಉಳತೈತ.
ಏನು
ಹ್ಮು ಈಗ್ ದುಡ್ಡ ಖಾಲ್ಯಾಗದ್ ಬಯಿ. ಈಗ್ ಬೈಕ್ ತಗೊಂಡೇನಲ್ಲ ನಿಪ್ಪಟ್ಟ ದುಡ್ಡು ಉಳಿತೇತಾ. ಬೈಕ್ ತಗೊನ್ನಿ ದುಡ್ಡ್ ಉಳಿತೈತಿ.
ಇನ್ನೊದ್ರಿಂದ್ ಕುಡಿಬೋದ್ ಇಪ್ಪಟ್ಟ.
ಈಗಾ
ಯಾಡ್ ದಿನ
ಆ
ಏನ್ ಕುಡಿತಿ ಏನ್ ಕುಡಿತಿ.
ಬಟ್ ಒಂದಿನ ಬಿಟ್ಟು ಒಂದ ಒಂದ್ ದಿನ ಬಿಟ್ಟು ಒಂದಿನ ಎಳ್ನೀರ್ ಕುಡಿತಿನ್ ದಿನ.
ಈ ಇನ್ನಮ್ಯಾಗ್. ಕುಡಿಬೇ ಕು ನನಗೂ ಬಾಳ ಆಸೆ ಐತಿ ಹೊರಗ ತಿನ್ನ ಬದ್ಲಿ ಮತ್ ನಾ ಅದಕ್ಕ ಹೊರಗ ಏನು ತಿನ್ನಾತ್ತಿಲ್ಲ ನಾನು. ಒಟ್ಟ ಹೊರಗೆ ತಿಂದ್ರೆ ಎಳ್ನಿರ್ ಕುಡಿಬೇಕ ಡಿಸೈಡ್. ಅವರ ಅವರ್ದ್ ಅವರ ಅ ಜ್ಯೂಸ್ ಕುಡಿದ್ರ ನಾ ಎಳ್ಳಿರ್ ಕುಡಿಬೇಕು ಬಟ್ ಅವ್ರಗ್ ಚಿಪ್ಸ್ ತಿಂದ್ರ ನಾ ಎಳ್ನಿರ್ ಕುಡಿಬೇಕು. ಹಂಗ ಮೈಂಡ್ಸೆಟ್ ಆಗ್ಬಿಟ್ಟೈತಿ ಒಟ್ಟ ಎನೇ ತಿನ್ಬಾರ್ದು.
ಹ್ಮು
ತಿಂದ್ರ ವಾ. ಹಂಗ್ ಆಗ್ಬಿಟ್ಟತ್ತಿ ಮೈಂಡ್ಸೆಟ್ ಏನ್ ಮಾಡ್ತಿ. ರೊಕ್ಕ ಬಯ್ಯ ನಾನೀಗ ಅಲ್ಲಿ ಕ್ಯಾಂಪಿಗೆ ಹೋಗತ್ರ ರೊಕ್ಕ ಕರೆಕ್ಟ್ ಆಡತಾವ್ ನನ್ಗ ಕೈಯಾಗ. ಕ್ಯಾಂಪ್ ಈಗ ಕೈ ಹಿಡಿತ ಸೋಮವಾರಿಂದ ಹೊಕ್ಕಿನಲ್ಲ. ಪಕ್ಕ ಕೈ ಹಿಡಿತೇತಿ ನನ್ ಕಡೆ ಗಾಡಿ ಇತ್ತಂತತಿಕೋ
ಹ್ಮ್
ನನ್ ಬಕನಾಗ ರೊಕ್ಕ ಇರ್ಬೇಕ್ ನೋಡಪ್ಪಾ ಇರ್ಲಿ ರೊಕ್ಕ ಇರ್ಲಿಕ್ಕ ಅಡ್ಡಂಗಿಲ್ ಹೊರಗ. ಸತ್ರ ಇರಲ್ಲ ಇದೊಂದು ಇದು ಮಾತ್ ಫಿಕ್ಸ್ ನೋಡಣ. ನೀನು ನನ್ ಮೈಂಡ್ ಸೆಟ್ ಮಾಡ್ ಒಡೆ ಗಡ್ಡಿ ಇಡ್ಬೇಕ ಅಂದ್ರೆ ಗಾಡಿ ಜೇಬೋಳಗ್ ರೊಕ್ಕ ಇಡ್ಬೇಕ್.
ಹ್ಮ್
ಅನಚಿಕೇಂದ್ರ ಬಂತು
ಹ್ಮ್
ಮಾ
ಹ್ಮ್ ಬಡವರು ಬಿಡ ಬಡವರು ಇದು ಬಿಡ್ಬೇ
ಬಡ್ರಲ್ಲೋ ಹಂಗಣ ಮಾಡುದ ನಾವು ಬಡವ್ರದೀವ್. ಎಲ್ಲಾರು ಬಡವ್ರ್ ಇರ್ತಾರ ಏನು
ಸಾವಕರ್ ಕಡೆ ಒಬ್ಬೊರ್ಬ ಏನ್ ಒಂದ ಏನ ಇಲ್ಲದ ಒಂದು ಇಲ್ಲದಬೇದ್ ಇದ್ದೇ ಇರತ್ತ.
ಹ್ಮ್ ದುಡ್ಡು ಅಲ್ಲ ಭೈ ಪೆಟ್ರೋಲ್ಗೆ ದುಡ್ಡು ಇಲ್ಲ ಇರಲ್ಲ. ಪಕ್ಕಣದಾಗ ದುಡ್ಡು ಹಾಕೊಂಡು ಹೋಗ್ಬೇಕಂತ ಕಷ್ಟ ಇದ್ದು ನನ್ ಬೈ
ಸಿಂಕ್ ಮಾಡ್ಬೇಕು ರೋಕ್ಕ ಬೆಳಸ್ಬೇಕು.
ಹಾ
ನಿಂಗ ಟ್ರೇಡಿಂಗ್ ಇಂದ ಹೋಗಿ ವಾಸ ಇಲ್ಲನಾ?
ಏಯ್ ಇಲ್ಲಾಪ ಅದ್ರಗೆಲ್ಲ ಇಂತವ್ ಹೊಲಸಿದು ಅಂತವೆಲ್ಲ ಆಡು ರ
ನಮ್ ಫ್ರೆಂಡ್ ಇಂದ ಹೋಗ್ಬಿಟ್ಟ ಇಲ್ಲ ಒಂಥರ ಮನೆಗೆ ಬಾಗಜಾರ
ಏ ಎಷ್ಟೋ ಬೈತಿ ಹೋಗ ಎಷ್ಟೋಗೈತಿ
ಹೇನ್ ನನ್ ಮೆಗೆ ಹೋಗ ಇಟಿನ್ ಲ್ಯಾಕ್ಸ್ ಹೋಗಿತ್ತುಂತ
ಎಟಿ
ಏಟೀನ್ ಲಾಕ್ಸ್
ಹ್ಮ್
ಲಾಸ್ ಆಗೇತಿ ಇನ್ವೆಸ್ಟ್ ಮಾಡಿದ್ನಾವ ಇನ್ವೆಸ್ಟ್ ಮಾಡಿದ್ನ ಬೈ ಮಾಡೇ ಎಷ್ಟ್ ಮಾಡಿ ಸೆಲ್ ಮಾಡೇನ ಏನ್ ಮಾಡ್ತಿವಿ ಲಾಸ್ ಆಗ್ಬಿಟೈತೆ
ಹ್ಮ್
ಅದಕ ಜಗ್ಗತಾನ ಅವ
ಹ್ಮ್
ಅಂದ್ರ ಸಂಬಂಧ ಏನಿಲ್ಲಂದ್ರರು ಮನ ಒಳಗ
ಹ್ಮ
ಅವ್ರ ಫ್ರೆಂಡಿಗೆ
ಹಾ
ಒಂದು ಲ್ಯಾಪ್ಟಾಪ್ ಕೊಡ್ತಾನ ಹವಾ ಐಪ್ಯಾಡ್ ಅ ಮ್ಯಾಕ್ ಬುಕ್
ಯಾರಿಗೆ
ನಮ್ಮ ಫ್ರೆಂಡಿಗೆ ಮಾಡ್ತೀನಿ ಶಿವ್ಯ ಮಾಡ್ತೀನಿ ಶಿವ್ಯ ಅಂದ ಇದಿದ್ದಕ್ಕ
ಹ್ಮ್
ಈಗ ಮಾಡ್ತೇನ ಬಂದ ನಿ ಮತ್ತೆಲ್ಲ ಕೊಡಸ್ಬೇಕಾಗುತ್ತ ಮುಂದೆ ಹೆಂಗ್ರ್ ರೊಕ್ಕ ಬಂದು ಬರ್ತಲ್ಲ
ಹ್ಮ್
ಮಾಡ್ತಾನ ನೀವಾ ಮಾಡ್ತಾನ ನೀವ ಅಂತ ಕುಡ್ಸೋಬೇಕಾಗತ್ತೆ
ಹ್ಮ್ ಹ್ಮ್
ಈ ಮತ್ತೆ ಉಲ್ಟ ಹೊಡೆದಬಿಟ್ಟೈತಿ ಏ ಬೈ ಅಕ್ಕನವ ಬೆಳಿತನ ಪಕ್ಕ ಬೆಳತನವ ಯದಕಂದ್ರೆ ಅವ್ರು ಆರಾಮ್ಶ. ದುಡ್ಡು ಭಾಳೆ ತೋರ ಕಡೆ.
ಹ್ಮ್ ಮತ್ತೇಏನಾದ್ರು ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ಕ್ಬೇಕಲ್ ಬೈ ಸುಮ್ನೆ ಇದ್ರೆ.
ಏ ಅವಂದು ಬಯ್ಯ ಅವಂದು. ಕೇಳಿಲ್ಲ ಅವ ಒಂದು ಬ್ಯಾಂಕ್ ಅದ ಯಾರ ಬ್ಯಾಂಕ್.
ಹ್ಮ್
ಒನ್ ಬ್ಯಾಂಕ್ ಮತ್ತ ಅವ್ರ ಕಾಕಾಗ ಗಂಡ್ಮಕ್ಕಳ ಇಲ್ಲ.
ಹ್ಮ್ ಹಾ ಮತ್ತ.
ಕುಖರ್ಚಿಳ ಬಿಡಿಂಗ್ ಬಿಡಿಂಗ ಮನಿ ಅಂದನು ಎರಡುಲ್ ಎರಡು ಬಿಲ್ಡಿಂಗ್ ಮನ ಅಲ್ಲ. ಮಾಡಿಗೆ ಕೊಟ್ರ ಒಂದ್ ಮನಿ ಒಂದ್ ಮನಿ ಅವ್ರದಾರ.
ನ ಇಷ್ಟ ತಗೊಂಡಂದ್ರು ಪಿಗ್ನಿ ತುಂಬಂತ ನೀವು ಪಿಗ್ನಿ.
ಹಪ
ಅವನ್ ಬ್ಯಾಂಕ್ ಅವನ್ ಬ್ಯಾಂಕ ಇಂದ ಅಂದ್ರ ಡೈಲಿ ಕಲೆಕ್ಷನ್ ಅದ.
ಸರಿ. ಅದ ಈಗ ಹಂಗ
ಹಾ ಕೂಲ್ಡ್ ಅದು. ಪಿಗ್ನಿ ನಮ್ ಕಡೆ ಕೂಡೋದೇನ ಅವ್ರು ಅವ್ರು ಕೂ ಇಟ್ಕೊತಾರೆ ಬ್ಯಾಂಕ್ನ.
ಹ್ಮ್ ಹ್ಮ್ ಹ್ಮ್.
ಅದರ ಕ ತಗೊಂಡು ಇವ್ರು ಬಡ್ಡಿ ಆಡಿಸ್ತಾರ.
ಹ್ಮ ಹ್ಮ್.
ಲಾಭ ಅಲ್ಲ ಬ್ಯಾಂಕ್ ದವರಿಗೆ ಲಾಭ. ಆಮೇಲ್ ಅವ್ರಗ್ ಬೇಗೇನ್ ಅಕಸ್ಮಾತ್ ಅಮೌಂಟ್ ಜಾಸ್ತಿ ಕಲೆಕ್ಷನ್ ಆತ ಅಂದ್ರ. ನಾವ ಹೋಗಿ ಕಿತ್ಕೊಂಡ್ ಬರ್ಬೇಕು ನನ್ಗ್ ಸಾಕ ಇಷ್ಟ ಕಟ್ಟದ ಎಷ್ಟ್ ಜನ ಆಗೇತ್ ನೋಡ್ರಿ. ಅಮೌಂಟ್
ಹ್ಮ್
ಕೊಡ್ರಿ ಅಂತಂದ.
ಹ್ಮ್ ಹ್ಮ್
ಬ್ಯಾಂಕ್ ಇಷ್ಟೇ ಇದಕ್ಕೆ ಬ್ಯಾಂಕ ಅನ್ನೋದು.
ಹ್ಮ್
ಕಟ್ ಮಾಡ